ನಮಸ್ಕಾರಾರಿ ಏನ್ ಮಾಡ್ತಿದ್ದೀರಾ
ಇಷ್ಟೇ ಅಾರ ಸುಮ್ನೆ ಕುೂತ್ಕೊಂಡಿದ್ದೇವ್ರಿ
ಹ್ಮ್ ಆರಾಮಾಗಿದ್ದೀರಾ
ಹ್ಮ ಚೆನ್ನ ನೀವು
ನಾವು ಚೆನ್ನಾಗಿದ್ದೀವಿ ಊಟ ಆಯ್ತಾ
ಹ್ಮ ಆಯ್ತ್ರಿ ನಿಮ್ದು
ನಮ್ದು ಆಯತ್್ರಿ ಇವಾಗ ಬೇಸಿಗೆಗಾಲ ಅಲ್ರರಿ ಬಿಸ್ಲೆಲ್ಲಾ ಹೇಗ್ದಿರಿ ನಿಮ್ ಕಡೆ
ನೀದು ಜಾಸ್ತಿ ಬಿಸಲ್ರಿ ಮುಂಚೆ ವರ್ಷ ಇಲ್ಲೇ ಇಲ್ಲ ಜಾಸ್ತಿ ಬಿಸಲು ಒಂದ್ಸತಿ ವಿದ್ಯುತ್ ಇಲ್ಲ ಅಂದ್ರೇನು ಇರಕ್ಕ ಆಗಲ್ಲರೀ
ಓ ಇವಾಗ ಬೇಸಿಗೆಗಲ್ದಲ್ಲಿ ಅದನ್ ಕಷ್ಟ ಅಲ್ರರಿ ಎಲ್ಲೂ ವಿದ್ಯುತ್ೇ ತಯಾರ ಆಗ್ತಿರಲ್ಲರರಿ ನೀರಿನ್ ನೀರಿನ್ ನೀರ್ ಬರೋದು ಬೀಳೋದು ಎಲ್ಲಾ ಅಲ್ಲಿ ಜಲಪಾತಿಗಳಲ್ಲೆಲ್ಲ ಇರುತ್ತಲ್ರಿ ಅಲ್ಲೇ ವಿದ್ಯುತ್ ತಯಾರಾಗತ್ತಲ್ರಿ ಇವಾಗ ನೀರೇ ಇರಲ್ಲ ಜಾವ್ದೇ ಜಲ ಪಾತ್ಲ್ಲ ಆಗ್ಲಿ ನದಿಯಲ್ಲಾಗಲಿ ನೀರ್ ಇರಲ್ಲ ಅಂದ್ಮೇಲೆ ವಿದ್ಯುತ್ ಕೊರತೆನೂ ಸ್ವಲ್ಪ ಜಾಸ್ತಿನೇ ಇರತ್ತ ಅಲ್ರರಿ
ಹೌಂದ್ರೀ
ರ ಕರೆಂಟು ಇರಲ್ಲ ನೋಡ್ರಿ ಈ ಬೇಸಿಗೆಗಾಲದಲ್ಲಂತೂ ಎಲ್ ಕೂತ್ರು ಸಮಾಧಾನ ಇಲ್ಲ ನಿಂತತ್್ರು ಸಮಾಧಾನ ಇಲ್ಲ ವರ್ಗ ಗಡೆವು ತಿಗಾಡಕ್ ಅಂತೂ ಆಗದೇ ಇಲ್ಲ ನೋಡ್ರಿ
ಹ ವಿದ್ಯುತ್ ಇಲ್ಲ ಅಂದ್ರೆ ಆಚೆ ಹೋಗಣ ಅಂದ್ರೇನು ಅಲ್ಲೂ ಬಿಸಲು ಮರ ಕೆಳಗಡೆ ಕುೂ ಶಖೆ ಬರ ಸರಿ
ಹೌದ ಇವ ಮರ ಮರದ ಕೆಳಗಡೆ ಕುೂತ್ಕೋಣ ಅಂದ್ರ ಮರ ಆದ್ರೆ ಎಾಗ ಬಿಡ್ರಿ ಎಲ್ಲಾ ಮರಗಳೆಲ್ಲಾ ಕಡ ಕಡ್ಕೊಂಡ್ ಹೋಗಿದಾರಿ
ಹೌದ್ರಿ
ಗಾಳಿನೇ ಬೀಿಸಲ್ಲ ಅನತ್ರಿ ಇಲ್ಲಿ ಈ ದೊಡ್ ದೊಡ್ಡ ನಗರಗಳಲ್ಲಂತೂ ದೊಡ್ಡ ದೊಡ್ಡ ಕಟ್ಟಡ ಗಳಲ್ಲಿ ಇದಾವ್ರಿ ಆ ಕಡೆನೂ ಗಾಡಿ ಬರಲ್ಲ ಈ ಕಡೆನೂ ಗಾಳಿ ಬರಲ್ಲ ಮಧ್ಯದಲ್ಲಿ ಕೋರೋನಾ ಅ ಕೂತ್್ರೆ ಉಸರಾಡಕೂ ಕಷ್ಟ ಆಗತ್ ನೋಡ್ರಿ
ಹೌದ್ರಿ ಆಸೆ ಹೋಗ್ಬೇಕಂದ್ರನ ಭಯ ಆ ಮಾಡತರಿೀ ಎಲ್ಲಾದೂ ಪ್ರಯಾಣ ಮಾಡೋಣ ಅಂದನು ಭಯಾರಿ
ಹೌದ್ರಿ ಈ ಬಸ್ಲ್ಲಂತೂ ತಿರುಗಾಡಕ ಜನ ಪಾಪ ಅಹ ಉದ್ಯೋಗ ಇರೋರೆಲ್ಲಾ ದ ದಿನಾಲೂ ಬಸ್ಸಲ್ಲೇ ತಿರುಗಾಡ್ಬೇಕಗತ್ ಬಿಡ್ರಿ ಪಾಪ ಅವ್ರಗ ಏನ್ ಮಾಡಕ್ ಆಗಲ್ಲ ಈ ಖಾಲಿ ಆಗಿರೋ ಜನನುೂ ಕೂಡ ಬಸ್ಸಲ್ ಹಂಗಿ ತಿರ್ಗಾಡ್ತಾರಿ ಬಸ್ಸ ಅಲ್ಲಂತೂ ಹೋಗಕ್ ಆಗಲ್ಲ ಬಿಸಲು ಅಂದ್ರೆ ಬಿಸ್ಲುೂ ರೀ ರಸ್ತೆ ಬಿಸಿಲು ಕೂಡ ಮಕ್ಕಕ್ಕ ಹಂಗೆ ಹೊಡಿಯತ್ರಿ ಬಿಸಲು
ಹೌದ್ರಿ ಜಾಸ್ತಿ ಬೀಿಸಲು
ಹೋಗಕೂ ಕಷ್ಟ ಆಗತ್ ನೋಡ್ರಿ ಅಷ್ಟು ಬಿಸಿಲಿದೆ
ನಿಮ್ ಕಡೆ ಮನ ಏನಾದ್ರು ಬಂದಿದ್ಯಾಾ
ಮಳೆ ಒಂದ್ ಟೈಮ್ ಅಷ್ಟೇ ಬಂದೈತ್ರಿ ಮತ್ತೆ ಮಳೇನೆ ಬಂದಿಲ್ಲ ನಿಮ್ ಕಡೆ ಮಳೆ ಬಂತ
ಎಲ್ಲಾರು ಸುಮ್ಮನೆ ಗಾಳಿದಾ ಬೀಸಾ ಬರತ್ತ ಅನ್ಕೊಂತರಿ ಬರಂಗ ಹ
ಹೌದ್ರಿ ಮಳೆ ಅಂತೂ ಇವಾಗ ಎಲ್ಲೂ ಮಳೆನೇ ಆಗ್ತಿಲ್ಲ ಬಿಡ್ರಿ ಇವ ಮುಂಚೆ ಇಷ್ಟೆಲ್ಲಾ ಬಿಸಲ ಇದಿರ್ಲಿಲ್ಲ ರೀ ಇಷ್ಟೊಂದ್ ಬಿಸಿಲನ್ ಬ ಇವಾಗ ಮುಂಚೆ ಯಾವ ಬಿಸಿ್ಲಲ್ಲಿ ಯಾವ ಬಿಸಿಲು ಜಾಸ್ತಿ ಇದ್ರೆ ಯಾವ ರೋಗಾನೂ ಬರ್ತಿರ್ಲಿಲ್ಲ ರೀ ಈಗ ಜಾಸ್ತಿ ಬಿಸಿ್ ರೋದ್ರಿಂದನೂ ರೋಗಗಳು ಬರ್ತಿದಾವ
ಹೌದ್ರಿ
ಹೊರಗಡೆ ಅವು ಹೋಗಕ್ಕೆ ಆಗಲ್ಲ ನೋಡ್ರಿ ಎಲ್ಲೂ ತಿರುಗಾಡಕ್ಕೆ ಆಗಲ್ಲ
ಜಾಸ್ತಿ ಏನ್ ತಿಂದ್ರೇನು ಒಟ್ಟ ಲ್ಲಿ ಮೈ ಎಲ್ಲಾ ಬಿಸಿ ಆಗ್ಬಿಟ್ಟು
ಹೌದ್ರಿ ಊಟಾನೂ ಸೇರಲ್ಲರಿೀ ಇಷ್ಟು ಬಿಸಲಿದೆ ಅಂದ್ರೆ ಹೆಂಗ್ ಊಟ ಹೋಗತೇರೀ ಜಾಸ್ತಿ ನೀರೇ ಕುಡಸ್ತಿದೆರಿ.
ಮತ್ತೆ ಆ ತಣ್ಣೀರ್ ಇಲ್ಲ ಅಂದ್ರೇನು ಆ ತಣ್ಣೀರು ಬಿಸಿ ಆಗ್ಬಿಡತಾರೆ ನಮ್ಗೆಲ್ಲ ಫ್ರಿಡ್ಜ್ ಇಲ್ಲ ಅಂದ್ರೇನು,
ಹೌದ್ರಿ ಮುಂಚೆಯ ಹಳ್ಳಿಗಳಲ್ಲೆಲ್ಲಾ ಗಡಿಗೆ ಇಟ್ಟು ಅದಕ್ಕೆ ಒಂದ್ ಬಟ್ಟೆ ಕಟ್ಟಿದ್ರಿ ನೀರ್ ಅದೇ ಫ್ರಿಜ್ ನಲ್ಲಿ ಕುಡಿಯೋ ನೀರ್ ತರ ಇರ್ತಿದ್ರಿ
ಹೌದು ಆ ನೀರ್ ಮುಂ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಪರುಚಿ
ಹೌದ್ರಿ ಇವಾಗ ಯಾವ್ ಮಿನರಲ್ ವಾಟರ್ ಕುಡಿದ್ರು ಚೆನ್ನಾಗಿರಲಿ ಆಹ ಫ್ರಿಜ ಅಲ್ಲಿ ಇರೋ ನೀರ್ ಕುಡಿದ್ರುನು ಚೆನ್ನಾಗಿರಲಿ.
ಹ
ಹ್ರುರಿ ನೀವು ಯಾವ್ ನೀರ್ ಕುಡಿತೀರಿ ಬಾವಿ ನೀರ್ ಕುಡಿತೀರಾ ಬೋರ್ವೆಲ್ ನೀರ್ ಕುಡಿತೀರ ರೀ
ಮತ್ತಾದರು ನೀರ್ ಇರುತ್ತೆ ಲ್ವರಿ ಅದು ಬಾವಿನ ನೀರ ಎಲ್ಲಾ ಉಪಯೋಗ ಮಾಡ್ಕೊಳ್ಳದು ಕುಡಿಯಕ್ ಮಾತ್ರ ಫಿಲ್ಟರ್ ನೀರ್ ಮಾಡ್ತೀವ್ರಿ
ಹೌದ್ರಿ
ಹ್ಮ್ ನೀವು
ನಾವು ಇಲ್ಲಿ ಆ ಹಾಸ್ಟ್ಲಲ್ ಇದಿವಲರಿ ನಾವು ಫಿಲ್ಟರ್ ನೀರ ರೀ ಯ ಬೋರ್ವೆಲ್ ಹಾಕ್ಸಿದಾರಿ ಆ ಬೋರ್ವೆಲ್ ನೀರು ಇಲ್ಲಿ ಫಿಲ್ಟರ್ಗ ಬಂದು ಫಿಲ್ಟರ್ ನೀರ್ ಬರತ್ರಿ ಬೆಳಗ್ಗನ್ ಬೆಳಗ್ ಗೆ ಅನ್ನೊಷ್ಟ್ರಲ್ಲಿ ನೀರ್ ತುಂಬಾಕಂತೂ ಹೋಗಿರ್ತೇವ್ರೀ ಬಾಟಲ್ ತಗೊಂಡು ಬಿಸಿ ಬಿಸಿ ಬಿಸಿ ನೀರ್ ಬರತ್ತೇವ ರೀ ತಣ್ಣಗ್ ನೀರೇ ಬರಲ್ಲ ರೀ
ಸ್ವಲ್ಪ ಹೊತ್ತು ಬಿಟ್ರನು ಹೆಂಗ್ ಬಿಸಿ ಆಗ್ಬಿಡತ್ತೇರೀ ಮೈ ಸ್ನಾನ ಮಾಡ್ಬೇಕಂದ್ರೂನು ಇವಾಗ ತಣ್ಣೀರಲ್ಲೇ ಮಾಡ್ತೇವ್ರಿ ನಾನೇ.
ಹೌದು ರೀಗ ನೀರ್ ಕುಡಿಯಕೇನೆ ನೀರ್ ಬಿಸಿ ಬಿಸಿ ಬಿಸಿ ಬರ್ತಿದಾವ್ರಿ ತಣ್ಣೀರ್ ಅಂತ ನೀರೇ ಬರಲ್ಲ ರೀ ಹಾಸ್ಟೆಲ್ನಲ್ಲಿ ಹತ್ ಗಂಟೆ ಆದ್ರೆ ಸಾಕು ಬಿಸಿ ನೀರ ರೀ ಅದ್ರ ಬದ್ಲು ನೀರ್ ಕುಡ್ದೇ ಇದ್ರೆ ಸುಮ್ನೆ ಇರ್ಬೇಕ ಅನ್ಸತ್ತೆ ನೋಡ್ರಿ ಅಷ್ಟು ಬಿಸಿ ಬರತ್ತೆ ನಮ್ಗೆ ನೀರೆಲ್ಲಾ.
ಹೌದ್ರಿ ಕುಡ್ಬೇಕಂದ್ರನು ದ ಬಾಯರ್ಕನೆ ಹೋಗ ಹೋಗಲ್ಲೀ ಎಷ್ಟ್ ನೀರ್ ಕುಡದ್ರೇನು ಈ ಕಾಲ್ ನಲ್ಲಿ ಹೋಗಲ್ಲ
ಹೌದ್ರಿ ಹೋಗದೇ ಇಲ್ಲ ಊಟಾನೂ ಸೇರೆಲ್ಲ ಬಿಡ್ರಿ ಏನ್ ಊಟ ಬಿಸಿ ಬಿಸಿ ಊಟ ಮಾಡಿದ್ರುನು ಹೊಟೆಲಿ ಸಂಕಟಾರಿ
ಹುರಿ ಇದ್ದು ಬೇವ್ರ ಬಂದ್ ಬಿಡತ್ತೇರಿ ತಟ್ಟೆ ಮುಂದೆ ಕುತ್ಕ ತಕ್ಷಣ ನಾ ಬಿಸಿ ಬಿಸಿ ಊಟಕ್ ತಿಂದ್ರೆ
ಈ ಬೇಸಿಗೆಯಲ್ಲಿ ಬೆವರೆಲ್ಲ ಬಂದು ಮತ್ತೆ ಅದ ಅದಕ್ಕಂತ ಒಂದ್ ರೋಗ ಈ ಚಿಂಗು ಇನ್ಫೆಕ್ಷನ್ ಅಂತ ಅದೊಂದ್ ರೋಗ ಬರತ್ತೇರಿ
ಹೌದ್ರಿ ಕರೆಕ್ಟ್ ಗೆ ದಿನ ಒಂದ್ ದಿವಸಾ ಸ್ನಾನ ಮಾಡಿಲ್ಲ ಅಂದ್ರೂ ಇರಕ್ ಆಗಲ್ಲರಿ ಎಷ್ಟೋ ತಿಂಗಳು ಮಾಡಿಲ್ಲ ಅನಸತೆ ರಿ ಮೈ ಎಲ್ಲ
ಹೌದ್ರೀ ನಾವೇ ಹಿಂಗ್ ಅನ್ಕೊತೀವ್ರಿ ಪಾಪ ಪ್ರಾಣಿಗಳೆಲ್ಲಾ ಹೆಂಗವ್ರಿ ನಾವು ಮರದ ಕೆಳಗಡೆ ಕೂತ್ಕೋಬೋದ್ರೀ ಆದ್ರೆ ಫ್ಯಾನ್ ಕೆಳಗಡೆ ಕೂತ್ಕೋಬಹದು ಪಾಪ ಪ್ರಾಣಿಗಳ ಏನ್ ಮಾಡ್ತಾವ್ರಿ
ಹೌದ್ರಿ ಪಾಪ ನೀರು ಸಿಗಲ್ಲರಿ ಬಿಸಿಲಲ್ಲಿ ಎಲ್ಲಾ ನದಿ ಆಕಡೆ ಎಲ್ಲಾ ಒಣಗೋಗ್ಬಿಟ್ಟಿರತ್ತೇರಿ ನೀರೆಲ್ಲಾ ಪಾಪ ಈ ಕಡೆ ಬಂದ್ರೇನು ಎಲ್ಲರಿ ಪಾಪ.
ಹೌದ್ರೀ ಸಾಕಿರೋ ಪ್ರಾಣಿಗಳಾದ್ರೆ ಮಾಲೀಕರು ನೀರೆಲ್ಲಾ ಕುಡಸ್ತಾರ ಬಿಡ್ರಿ ಇವಾಗ ಹೊರಗಡೆ ಹಂಗೆ ಎಷ್ಟೊಂದು ಹಸುಗಳು ಮತ್ತೆ ಅಹ ನಾಯಿಗಳು, ಬೆೇಕು ಈತರ ಪ್ರಾಣಿಗಳೆಲ್ಲಾ ಇರ್ತಾವಲ್ರರಿ ಪಾಪ ಹೋಗ ನೀರೇ ಸಿಗಲ್ಲ ರೀ ಬೇಸಿಗೆಗಾಲ್ದಲ್ಲಿ ಎಲ್ಲಿ ಮಲಗ್ತೀನಿ ಅಂದ್ರೆ ಇಂತ ಸಿಟಿಗಳಲ್ಲಿ ಜಾಗನೂ ಇರಲ್ಲ ರೀ ಎಲ್ಲಾ ರಸ್ತೆಗಳು ಮತ್ತೆ ದೊಡ್ಡ ದೊಡ್ಡ ಕಟ್ಟಡಗಳೇ ಇರ್ತವ್ರಿ ಎಲ್ಲಿ ಮಲಗ್ಬೇಕಂತ ಜಾಗನೂ ಇರಲ್ಲರಿ ಅವಗಳಿಗೆ ಊಟನು ಇರಲ್ಲ ರಿ ಪಾಪ ಅವುಗಳ ಹೆಂಗ್ ಬದ್ಕಂತ ಅರ್ಥನೇ ಆಗಲ್ಲ ನೋಡ್ರಿ ಕಷ್ಟನೇ ಅಲ್ವಾ ಪಾಪ ಪಾವಗಳಲ್ಲ
ಹೌದ್ರಿ ಪಾಪ ಹೆಂಗ ಮಾಡ್ತಾರ ಅವೆಲ್ಲಾ ತಳಸಿಯಲ್ಲಿ ಮರಾ ಮೇಲೆ ನಿನ್ ಕುತ್ಕೊಂಡ್ರೇನು ಹೆಂಗಗುತ್ತತ್ತು ಗಾಲಿ ಬೀಸ್ತಾನೇ ಇಲ್ಲ ರೀ ಒಂದ್ಸರ್ತಿ ಗಾಲಿ ಮಳೆ ಬರುತ್ತ ಅನ್ಕೊಂತ ಗಾಲಿ ಬೀಸುತ್ತತಿ ಜೋರಾಗಿ ಬ ಮಳೆ ಬರಲ್ಲ ಅವ್ರೀ
ಹೌದ್ರಿ ಮೋಡಗಳ ಇರ್ತಾವಲ್ಲಾ ಗಾಳಿ ಬಿಸಿದ್ರೆ ಮೋಡಗಳೆಲ್ಲ ಹೋಗ್ಬಿಡ್ತಾವೆ ಕವಿದಿರ ಮೋಡ ಎಲ್ಲಾ ಹೋದ್ರೆ ಮಳೆ ಹೆಂಗ ಆಗತ್ತೇ ರೀ
ಹ್ಮ್
ಹ್ಮ್ ನಿಮ್ ಕಡೆ ಜಾಸ್ತಿ ಮಳೆ ಆಗ್ತೈತಾ ಏನ್ ಮಳೆ ಆಗ್ತಿಲ್ವಾ
ಇಲ್ಲ ರೀ ಎಲ್ಲಾ ತೋಟ ಎ ಎಲ್ಲ ಹಂಗೆ ಒಣಗ್ತಿದೆ ರೀ ಬೋರೆ ಎಲ್ಲಾನು ಕಡಿಮೆ ಆಗ್ಬಿಟ್ಟಿದೆ ನೀರು ಈ ಬಿಸಿಲು ಕಾಲದಲ್ಲಿ ಹಂಗೆ ಆಗ್ಬಿಡತ್ತೆ ತ್ತ ಜಾಸ್ತಿ ಜನನು ಬೋರ್ ಆಗ್ತ ರ ರೀ ನೀರೆಲ್ಲಾ ಹೋಗ್ಬಿಟ್ಟಿದೆ ಅಂತ ಮತ್ತೆ
ಹೌದ್ರಿ ಕಷ್ಟ ಆಗತ್ತಲ್ವ ಇವಾಗ ಹ್ಮ್ ಹೊಲಗಳಿಗೆಲ್ಲಾ ನೀರ್ ಉಣಸ್ಬೇಕಲ್ರರಿ ಗದ್ದೆಗಳಿಗೆಲ್ಲಾ ಮತ್ತೆ ಈ ಬೇಸಿಗೆಗಲ್ದ ನೀರ್ ಎಲ್ಲೂ ಇರಲ್ಲರಿ ಅದಕ್ಕೋಸ್ಕರ ಎಲ್ರೂ ಬೋರ್ವೆಲ್ಲ ಇಲ್ಲ ಬಾವಿನ ಇಂತದೆೆಲ್ಲಾ ಇಂತ್ದೆಲ್ಲಾ ನೀರು ನೀರು ಬೇಕಂತ ಅಂದಬಿಟ್ಟ ಎಲ್ಲಾ ಮಾಡ್ತಾರಿ ಪಾಪ ಕೆಲವೊಬ್ರರಿಗೆ ಬೋರ್ವೆಲ್ ತಗ್ದಾಗ ನೀರೇ ಬರಲ್ಲ ಅಲ್ರರಿ ಪಾಪ ಅವರು ಎಷ್ಟೊಂದ್ ನಷ್ಟ ಅನ್ಭವಸ್ತಾರಲ್ರಿ
ಹೌದ್ರಿ ಜಾಸ್ತಿ ಕಷ್ಟ ಆಗತ್ ಮ ಇಲ್ಲಿ ಕಾಲದಲ್ಲಿ
ಆದ್ರ ಈ ಗದ್ದೆಗಳಲ್ಲೆಲ್ಲಾ ಬೆಳೆಗ ನಾಶ ಆಗ್ತಿದಾವ ಅಂತ ಹೇಳ್ತಿದ್ರೀ ನಮ ನಾವು ನೋಡಿಲ್ಲ ರೀ ನಾವವು ಈ ಸಿಟಿದಿಲ್ ಇದೀವಲ್ಲ
ಹೌದ್ರಿ ಜಾಸ್ತಿ ನಷ್ಟ ಬರುತ್ತೇರಿ ನೀರ್ಲ್ಲ ಬಿಸಿಲಲ್ಲಿ ನೀರ್ ಜಾಸ್ತಿ ಬೇಕಲ್ವ ರೀ ತೋಟಗಳಲ್ಲೆಲ್ಲಾ ಇಲ್ಲಾಂದ್ರೆ ಒಣಬಿಡತ್ತೆ ಮಾಡಿದ್ ಕಷ್ಟ ಎಲ್ಲಾ ಸುತ ಆಗ್ಬಿಡತ್ತೇರಿ
ಹೌದ್ರಿ ಇಂತ ಬಿಸಿಲು ಅಂತ ಲೆಕ್ಕಿಸ್ದೇವ್ ಗದ್ದೆಗಳೆಲ್ಲಾ ದುಡಿತಾರಿ ನೀರಿಲ್ಲ ಅಂದ್ರೆ ಆ ಮಿರೋ ಕ ಕೆಲ್ಸಗಳೆಲ್ಲ ವ್ಯರ್ಥ ಆಗ್ತವೆ ಎಷ್ಟೊಂದ್ ನಷ್ಟ ಆಗುತ್ತೆ ಆ ಕಷ್ಟಕ್ಕೂ ಒಂದ್ ಬೆಲೆ ಅಂತಿರಲ್ಲ ನೋಡ್ರಿ ಆತರ ಆಗ್ಬಿಡತ್ತೆ ಜೀವನ ದಬಿಸಿಲಿಂದ ಈ ಬೇಸಿಗೆದಲ್ಲಿ ಯಾವ ಕೆಲ್ಸನೂ ಮಾಡಂಗ ಆಗಲ್ಲ ನೋಡ್ರಿ
ಹದ್ರಿ ಏನಾದ್ರರು ಕೆಲ್ಸೇ ಕೆಲ್ಸ ಇದೆ ಅಂದ್ರೂನು ಆಚೆ ಹೋಗ್ ಮಾಡ್ಬೇಕು ಅಂದ್ರೂನು ಅನ್ಸಲ್ಲ ರೀ ಸುಮ್ನೆ ಮನೆಯಲ್ಲೇ ಕುೂತ್ಕೊಬೇಕು ಫ್ಯಾನ್ ಕೆಳಗಡೆ ಅನ್ಸ್ಬಿಡತ್ತರಿ
ಹೌದ್ರಿ ತುಂಬಾ ಕಷ್ಟ ಆಗತ್ತರಿೀ ಇದ್ರೆ ಹೊರ್ಗಡೆ ಯಾವ್ದಾದ್ ಒಂದ್ ಕೆಲ್ಸ ಇದೆ ಮಾಡ್ಕೊಂಡ್ ಬರಣ ಅಂದ್ರನು ಆಗಲ್ಲ ರೀ ಅಷ್ಟೊಂದು ಬಿಸ್ಲು ಹೊರ್ಗಡೆಗ್ ಹೋದ್ರೆನೆ ಸಾಕು ಫುಲ್ ತಲೆ ಚಕ್ಕರ್ ಬಂದು ತಿರಗದಂಗ ಆಗತ್ತ ರರಿ ಊಟ ಊಟಾನೂ ಮಾಡಕ್ ಆಗಲ್ಲ ರೀ
ಹೌದ್ರಿ ನಮ್ ಮುಂಚೆ ಅವಾಗ ಶಾಲೆಯಲ್ಲಿ ಓದ್ತಿರೋವಾಗೆಲ್ಲಾ ಬೇಸಿಗೆ ರಜಾ ಅಂತ ಕೊಡ್ತಿದ್ರಿ ಇವಾಗ ನಮ್ಗೆಲ್ಲಾ ಇಲ್ರಿ ಬೇಸಿಗೆ ರಜಾ ಕೊಡೋದೇ ಇಲ್ಲ ಕೊಟ್ರೆ ಏನೋ ತಂಪಾಗ ಮನೆಯಲ್ಲಿ ಇರ್ತಿದ್ವಿರಿ
ಮೂರಿ ಅದಕ್ಕಂತ ಚಿಕ್ಕ ಮಕ್ಳಿಗೆಲ್ಲ ಇಂಂತ ಬೇಸಿಗೆದಲ್ಲಿ ಶಾಲೆಗಳಿಗೆ ಬರಕ್ಗಲ್ಲ ಮತ್ತೆ ಕ್ಲಾಸ್ಗಳ ಕೂರಕ್ ಆಗಲ್ಲ ಅಲ್ ಅದಕ್ಕೋಸ್ಕರ ಈ ಬೇಸಿಗೆ ರಜೆ ಅಂತ ಕೊಟ್ಬಿಟ್ರೆ ಪಾಪ ಮಕ್ಕಳು ಮನೇಲಿ ಬಿಸ ನೀರು ಬ ತಣ್ಣೀರು ಮತ್ತೆ ತಮ್ ತಮ ಪಾನಿಗಳನ್ನೆಲ್ಲಾ ಕುಡ್ದು ಅವ್ರ ದೇಹನೆೆಲ್ಲಾ ತಂಪಾಗಿ ಇಟ್ಕೋತಾರೆ ಚಿಕ್ಕ ಮಕ್ಳಿಗೆ ಜಾಸ್ತಿ ಬಿಸಿಲ ಅಂದ್ರೆ ಆಗಲ್ಲ ಅಲ್ರಿ
ಹದ್ರಿಪ ಹ ಮಾಡಿರೋದೇ ಒಳ್ಳೆ ಕೆಲ್ಸ ಬಿಡಿ ನಮ್ಗೇನೋ ಕೊಟ್ಟಲ್ಲ ಅವಾಗೇ ಚೆನ್ನಾಗಿರ್ತಿ ಬೇಸಿಗೆ ರಜೆ ಅಂದ್ರೇನನೆ ಒಂತರ ಖುಷಿ ಆಗಿರ್ತಿತ್ತು
ಹೌದ್ರಿ ಇವಾಗೆಲ್ಲಾ ನಾವ್ ಬೇಸಿಗೆ ರಜೆ ಉಡ್ಕೊಳೋದ್ರಿ ಕಷ್ಟ ಬಿಡ್ರಿ
ಹ್ಮ್ ಐಸ್ ಕ್ರೀಮು ಅದು ಇದು ಬೇಕು ಅಂತ ಊರ್ ಎಲ್ಲ ಬರ್ತ ಇ ಇತ್ತು ರೀ ಆವಾಗಯ್ ಬಿಸಿ ಮಾಡ್ಬಿಡಿ ಅವನೆಲ್ಲಾ ಅವಾಗ ಬೇಕು ಬೇಕು ಅಂತ ಹಠ ಮಾಡಿ ತಿಂತಿದ್ವಿ
ಹೌದ್ರಿ ಇವಾಗ ನಮ್ಮ ಹತ್ರ ದುಡ್ಡಿದೇರಿ ಎಲ್ಲಾನು ಇದ್ದೆ ಆದ್ರೆ ತಿನ್ನಂಗಗನ್ಸಲ್ಲ ನೋಡಿ ಅವಾಗ ಅವಾಗೆಲ್ಲಾ ಅಪ್ಪ ಅಮ್ಮನ ಹತ್ರ ದುಡ್ಡಿಸ್ಕೊಂಡು ಕಾಡಿ ಬೇಡಿ ಎಲ್ಲಾ ತಿಂತಿದ್ವಿ
ಹೌದು ರೀ
ಹ ಸರಿ ರೀ ಏನಿಲ್ಲ ರೀ ಮತ್ತೆ ಮಾಡನ ರೀ
ಹ್ಮ ರೀ ರೀ